ಅಲೋ ಕೇೇಳಸುತ್ತಣ
ಕಳ್ಸತತ್ತ ಬ್ರದ ನಿಮ್ ಕೇಸಿಸ ಹೇಳ್ತ
ಹಾ ಕೇೇಳಸ್ತಾ ಇದ ಇದ್ಯಪ್ಪಾ ಏನ್ ಚೆನ್ನಾಗಿದ್ಯಾ
ಚನ್ನಾಗಿದ್ಯಪ್ಪಾ ನೀ್ ಚೆನ್ನಾಗಿದ್ಯಾ ಬಾಳ ದಿನ ಆಯ್ತ್ತು ಫೋನ್ ಹಚ್ಚೆ ಎಲ್ಲಾ
ಇಲ್ಲ ಸ್ವಲ್ಪ ಕೆಲ್ಸದ ಮೇಲೆ ಇದ್ದೆ ನಾನು
ಹ್ಮ್ ಹೌದಾ ಏನ್ ಮ ಏನ್ ಮಾಡ್ಲತ್ತ ಕೆಲ್ಸ ಈಗ ಡಿಗ್ರಿ ಎಲ್ಲ ಮುಗತಿದ್ಯಾ
ಡಿಗ್ರಿ ಇನ್ನ ಕಂಪ್ಲೀಟ್ ಆಗಲ್ಲಣ್ಣ ಈಗ ಸಿಕ್ಸ್ ಎಂನಡೀತಾ ಇದೆ
ಓ ಹೌದಾ ಪ್ರೈವೇಟ್ ಮಾಡಿದ್ಯಾ ಗೌರ್ಮೆಂಟ್ ಮಾಡಿದ್ಯಾ ಹಲೋ ಹಲೋ
ಹಲೋ
ಹಲೋ ಕೇಳಿಸ್ತಾ ಇದ ಇದೆಯಾ ಹಲೋ ಬ್ರದರ್ ಹಲೋ
ಕೇಳಸ್ತಾ ಇದ್ಯಾ
ಹಾ ಈಗ್ ಕೇಳ್ಸಾ ಇದ್ಯಾ
ಹಾ ಕೇೇಳಸ್ತಾ ಇದ ಸ್ವಲ್ಪ ಇದು ಯಾರ್ದೋ ಫೋನ್ ಬರ್ತಾ ಇತ್ತು
ಹಾ ಅದಕ್ಕೆಲ್ಲ ಸೈಲೆಂಟ್ ಆಗಿತ್ತು ಮತ್ತೇಏನೋ ಕಟ್ಟಾಯಿತ ಮಾಡಿದೆ ನಾನು
ಹೌದಾ
ಹಾ ಹಲೋ ಕೇಳಿಸತಲಯ ಹಲೋ
ಹಲೋ
ಹಾ ಈಗ ಕೇಳಿಸತಾ ಇದಲ್ಲಪ್ಪಾ ಏನಾಗಿದೆ ಫೋನ್ಗೆ ಹಲೋ ಹಲೋ ಹಲೋ
ಹಲೋ
ಹಲೋ ಕೇಳಸ್ತಾ ಇದ್ಯಾ ಹಾ ಈಗ ಸ್ವಲ್ಪ ಸ್ವಲ್ಪ ಕೆೇಳಸಿದೆ ಈಗ ಕೇಳಿಸಿದೆ ಹಲೋ ಯಾಕೆ ಏನಾಗಿದೆ ಫೋನಿಗೆ
ಏನಾಗಿಲ್ಲ ಸ್ವಲ್ಪ ಅ್ ನೆಟ್ವರ್ಕ್ ಪ್ರಾಬ್ಲಮ್ ಇದೆ
ಹೌದಾ ಅದು ಸೈಲೆಂಟ್ ಆಗ್ಲತ್ತಿದೆ ಮತ್ತೇಏನಾದ್ರು ಕಟ್ಟೈತೆ ಮಾಡಿದೆ ನಾನು ಫೋನು
ಹ ಇಲ್ಲ ಕಟ್ಟ ಆಾಗಿಲ್ಲ
ಹ ಮತ್ತೇನಪ್ಪಾ ಆರಾಮಿದೆಯಾ ಅವಊರಲ್ಲೆಲ್ಲಾ ಚ ಕ್ಷೇಮವಾಗಿದ್ದಾರಾ
ಊರಲ್ಲ ಎಲ್ಲಾ ಚೆನ್ನಾಗಿದಾರ ನೋಡಪ್ಪಾ ನಿಮ್ ಮನೇಲಿ ಎಲ್ಲಾ ಚೆನ್ನಾಗಿದಾರ
ಹ ನಮ್ಮ್ ಮನ ಎಲ್ಲಾ ಚೆನ್ನಾಗಿದಾರಪ್ಪಾ ಏನ್ ಮಾಡಡತಿ ಸ್ವಲ್ಪ ಮನೆ ಕಟ್ಟದ್ ನಡ್ದಿದೆ ನಮ್ದು
ಮನೆ ಕಡ್ತಾ ಇದ್ದೀರಾ ನೀವು
ಹ ಮನೆ ಕಟ್ಟಿದೆ ರೀಸೆಂಟ್ ಆಗಿ ಅದು ಹೆಂಗಂದ್ರು ನಮ್ಮ್ ಹೊಲ್ದಲ್ಲಿ ನಮ್ಮ ಹೊಲ್ದಾಗ ಅ ಟ್ರೈನ್ ಪಟ್ರಿ ಬಂದಿತ್ತಲ್ಲಾ ಗೌರ್ಮೆಂಟ್ ಕಳಿಸಿಂದ ಒಂದು ಇಪ್ಪತ್ತು ಲಕ್ಷ ಒಂದಿದೆ ಅದ್ಕಲ್ಲ ಜಾಗ ತಗೊಂಡು ಮನಿ ಕಟ್ಲತಿಪ್ಪ ನಮ್ದು ಅದು ಹಳೆ ಮನಿತ್ಲ್ಪ ಮಳೆ ಬಂದ್ರು ಸೋ ಬರ್ತಿತ್ತು ಬಾಳ ಬಾಳ ಹರರಣ ಆಗ್ತಿತ್ತು ಹೊಸ ಮನೆ ಕಟ್ಲತಿವಿ ನಾವು
ಹೌದಪ್ಪಾ ಮಳೆ ಬಂತಂತಂದ್ರೆ ನಿಮ ಮನೆ ಬಾಳ ಸುರ್ತಿತ್ತು ನಾನು ನೋಡಿದ್ದೀನಿ
ಹಾ ಅದಕಲೇ ಜಾಗ ಕಟ್ಟಿ ಮನಿ ಕಟ್ಲಾತಿ ಬೇಸ್ಮೆಂಟ್ ಎಲ್ಲ ಆಗ್ಯದ ಇಏನೊಂದ್ ತಿಂಗಳದಾಗ ಆಗ್ಬೋದ ಮನಿ
ಹೌದಾ
ಹ ಸ್ವಲ್ಪ್ ಚೆನ್ನಾಗಿ ಗ್ರ್ಯಾಂಡ್ ಆಗಿ ಮಾಡ್ಬಿಡ್ತಿವಿ ಮನ ಹೋದ್ರರು ಅಲ್ಲಿ ಒಂದ್ ಹತ್ ಲಕ್ಷ ಅದಕ್ಕೆ ಹೋದ್ರರು ಅಲ್ಲಿ ಚೆನ್ನಾಗಿ ಈ ದೊಡ್ ಸಿಟಿ ಲೆವೆಲ್ ಮಾಡ್ಬಿಡ್ತಿವಿ ಮನಗೆ
ಚೆನ್ನಾಗ್ ಮಾಡ್ಬಿಡ್ರಪ್ಪಾ ಈಗ ನೀವು ಇರ್ಬೋ ನೀವು ನಿಮ್ ತಮ್ಮದವರು ಇಬ್ಬರಾರೆ ಮ ನಿಮ್ ಫ್ಯಾಮಿಲಿ ಎಲ್ಲಾ ಇರ್ಬೇಕಾಗುತ್ತೆ ಚೆನ್ನಾಗ್ ಮಾಡ್ಬಿಡು ಒಂದ್ ಎರಡ್ ಅಂತಸು
ಹಾ ಅಷ್ಟೇ ಮಾಡ್ಬೇಕಂತ ಮಾಡಿದಿ ಹತ್ ಲಕ್ಷ ಓದಕ್ ಪರವಾಗಿಲ್ಲ ಅಷ್ಟೇ ಮಾಡ್ಬೇಕಂತ ಮಾಡೀಿವ ಇದು ಸ್ವಲ್ಪ ಗೌಂಡ್ಯರು ನಾ ಇವತ್ ಬರೋದು ನಾಳಗ್ ಬಿಡೋದು ಈ ರೀತಿ ಮಾಡ್ಲತ್ತಾರೋ ಅದ್ಕಲ್ಲೇ ಸ್ವಲ್ಪ ನಾವು ಲೇಟ್ ಆಗತಿದ್ದೀವಿ
ಹತ್ ಲಕ್ಷ ಹೋಗೋದಿಲ್ಲಣ್ಣ ಬಾಳ ಹೋಗುತ್ತೆ ಒಂದ್ ಇಪ್ಪತ್ ಇಪ್ಪತ್ತೈದು ಲಕ್ಷದ ತನ ಹೋಗುತ್ತೆ
ಇಲ್ಲ ಹೋಲಿ ಅದು ಮ್ಯಾಗಿನ ಮತ್ತೆ ಡೆಕೋರೇಷನ್ ಅದಕ್ಕನಾರ ಒಳಗ ಇರ್ತಲ್ಲ ಅದಕ್ಕೂ ಕಡೆಕ್ ಹೋಗಲಿ ಹತ್ ಲಕ್ಷ ಹನ್ನೆರಡು ಲಕ್ಷ ಆಯತ ಸನೇನೆ ಹೋೋಗಲಿ ಇದಕ್ಕೆ ಅದಕ್ಕೆಲ್ಲ
ಹೌದಾ
ಹಾ
ಮತ್ತೆ ಅಣ್ಣ ಚೆನ್ನಾಗಿದಾರಲ್ಲ ಮನೇಲೆಲ್ಲಾ ಈಗ ಎಲ್ಲಿಗ್ ನಿಂತಿದೆ ಮನೆ
ಮನೆ ಇವಾಗ ನೋಡು ಬೇಸ್ಮೆಂಟ್ ಲೆವೆಲ್ಗ್ ಬಂದಿದೆ ಈಗ ಅದು ಕಲ್ಲಿನ ಬಾಂಡೆ ಕಟ್ತಾರಲ್ಲ ಅದು ಕಟ್ಟ ಸ್ವಲ್ಪ ಗೌಂಡಿರು ಇವತ್ತು ಬರೋದು ನಾಳೆ ಬಿಡೋದು ಈ ರೀತಿ ಮಾಡಲತ್ತಾರೆ ಅವರು
ಈ ಮನೆ ಕಟ್ಟಕ್ಕೆ ಸಾಮಾನ್ಯವಾಗಿ ಯಾವ ಕಲ್ಲು ಚಲೋಣ್ಣ
ಕಲ್ಲ ನೋಡಪಾ ಈಗೆಲ್ಲಾ ಬಾಳ ಸಿಟಿ ಕಡೆ ಅಲ್ಲಿ ಎಲ್ಲಾ ಹಳ್ಳಿ ಕಡೆ ಅಲ್ಲಿ ಬಾಳ ಇಟಗಿ ಬಾಳ್ ಮಾಡ್ಲತ್ತ ಇಟಂಗಿ ಅದು ಕೆಂಪು ಇಟಂಗಿ ಅಂತ ಬರ್ತವೆ ಅದ್ರ ಬಾಳ ಕಲ ಮಣ್ಣು ಬಟ್ ನಾವ್ ಈ ಕಡೆ ಹಳ್ಳಿ ಸೈಡ್ ಬಾಳ ದುರಸ್ತಿ ಆಗಿರಬೇಕಂದ್ರೆ ನಾವ್ ಈ ಕಡೆ ಕಲ್ಲುಗಳಿಂದ ಬಾಂಡುಗಳು ಇರ್ತಾವಲ್ಲಾ ಆ ಕಡೆ ನಮ್ ಗಡಿಗೆ ಗಣಿಗಾರಿಕೆ ನಡೀತಿದೆ ನಮ್ ಕಣಿ ಹತ್ರ ನಡೀತಿದೆ ಕಲ್ಲಿಂದಾನೆ ನಾವ್ ಮಾಡ್ತೀವಿ ನೋಡಪ್ಪಾ ಮನೆ
ಹೆಂಗೊಂದ್ ಬಿಳತ್ತೆ
ಈ ಕಡೆ ನೋಡು ಒಂದ್ ಕಲ್ಲಿಗೆ ಮಿನಿಮಮ್ ಹತ್ತರಿಂದ ಹನ್ನೆರ ರೂಪಾಯಿ ಇದೆ ಒಂದ ಕಲ್ಲಿಗೆ
ಹ್ಮ್
ಹತ್ತರಿಂದ ಹನ್ನೆರಡ್ ಕಲ್ಲು ಅಂದ್ರೆ ದುರಸ್ತಿ ಕಲ್ಲು ಬಹಳ ಆ ಕಲ್ಲು ಆಯ್ತು ಮತ್ತು ಜೆ ಕೆ ಸೂಪರ್ ಸಿಮೆಂಟ್ ಅಂತ ಬರುತದೆ ನೋಡ ಆ ಸಿಮೆಂಟ್ ಮನೆಗಳಿಗೆ ಉತ್ತಮವಾಗಿ ದುರಸ್ತಿಯನ್ನು ಕೊಡತಿದೆ ಅದೇ ಸಿಮೆಂಟ್ ನಾವು ಉಪಯೋಗ ಅದೇ ಸಿಮೆಂಟ್ ಇಂದ ಮನೆ ಕಟ್ಲತಿವಿ ನಾವು
ಅದೇ ಸಿಮೆಂಟ್ಲಿದ್ದಾನೆ ನೀವು ಮನೆ ಕಟ್ತಾ ಇರೋದು ಈಗ
ಹಾ ಅದೇ ಸಿಮೆಂಟ್ ಜೆ ಕೆ ಸೂಪರ್ ಸಿಮೆಂಟ್ ಒಳ್ಳೆ ಸಿಮೆಂಟ್ ಒಳ್ಳೆ ಬ್ರ್ಯಾಂಡ್ ಕಂಪನಿ ಇದೆಪ ಇದು ಇದು ನಾವು ಮುಂದೆ ಎಂತ ಇಪ್ಪತ್ತು ವರ್ಷಾ ಆಗ್ಲಿ ಮೂವತ್ತು ವರ್ಷಾ ಆಗ್ಲಿ ಎಂತ ಮಳೆ ಗಾಳಿ ಬಿಸಿಲು ಏನು ಮನೆ ಸ್ವಪ ಒಂದ ಸೋರಲ್ಲ ಏನಾಗಲ್ಲ ಒಳ್ಳೆ ಸಿಮೆಂಟ್ ಇದ ಅದು
ಇದು ಅಲ್ಟ್ರಾಟೆಕ್ನು ಅಷ್ಟೇ ಅಲ್ಲ
ಹಾ ಅಲ್ಟ್ರಾಟೆಕ್ ಅದು ಈಗಗ್ ಬಂದಿದೆ ಅದನು ಚೆನ್ನಾಗಿದೆ ಅದನ್ನು ಚೆನ್ನಾಗಿಲ್ಲ ಅಂತ ಹೇಳ್ತಿಲ್ಲ ಬಟ್ ಜೆ ಕೆ ಸೂಪರ್ ಸೂಪರ್ ಸ್ವಲ್ಪ ಬಹಳ ವರ್ಷಗಳ ಐತಲ್ಲ ಬಂದು ಅದ್ಕಲ್ಲ ಇದೇ ಸ್ವಲ್ಪಾವು ಇದೇ ಉಪಯೋಗಿಸ್ತವಿ ಎಲ್ಲದಕ್ಕೂ
ಹೌದಾ ಅದು ಯಾವತ್ ಚೆನ್ನಾಗಿರುತ್ತೆ ಅದನ್ನ ಇವರು ಉಪಯೋಗ್ ಮಾಡ್ರಪ್ಪಾ ಈಗೇನ್ ಮಳೆ ಮನೆ ಏನ್ ಒಂದ್ ವರ್ಷ ಎರಡು ವರ್ಷ ಯೂಸ್ ಮಾಡಿ ಬಿಡುವಂತದಲ್ಲ ಜೀವನ ಪರ್ಯಂತ ನೀವು ನಿಮ್ಮ್ ಮಕ್ಕ ಮಕ್ಕಳು ನಿಮ್ಮ್ ಮಮ್ಮಕ್ಕಳು ಯೂಸ್ ಮಾಡೋ ತರ ಇರ್ಬೇಕ್ ನೋಡ ಮನೆ ಆ ರೀತಿ ಕಟ್ಟು
ಹಾ ಹೌದ ಅದೇ ರೀತಿ ಅದೇ ಯೋಚನೆ ಇಟ್ಕೊಂಡೆ ಮತ್ತ ಚಲೋ ಏನೋ ಒಂದ್ ಹತ್ ಇಪ್ಪತ್ತು ವರ್ಷ ಇದ್ರ ಇರ್ಲಿ ಮನ್ಯಾಗ ಏನೋ ಅಳಗಡ್ಬಾರ್ಡ್ ಸನಯಾಗಿ ದುರಸ್ತಿಯಾಗಿ ಕಟ್ಲಾತಿವಿ
ದುರಸ್ತಿ ಕಟ್ಟದೆೇ ಒಳ್ಳೆದೀಗ
ಹಾ ಈಗ ಅದೇ ಮನೆಗಿನೇ ಆದ್ಮೇಲ ಸ್ವಲ್ಪ ಪೇಂಟ್ ಮಾಡ್ಬೇಕಲ್ಲ ಅದ ಪೇಂಟ್ ಯಾವ ತರಬೇಕು ಸ್ವಲ್ಪ ಅದರಲ್ಲಿ ಬ್ರಾಂಡೆಡ್ ಪೇಂಟ್ ಯಾವ್ದ್ ಇರ್ತದೆ ಬಹಳ ಮನ ಪೇಂಟ್ ಗಳ ಇದಾವೆ ಅದೇ ಸ್ವಲ್ಪ ನನಗೆ ಇದು ಆಗ್ತದೆ ಯಾವ ಬ್ರಾಂಡ್ ತರ್ಬೇಕು ಯಾವದಿಲ್ಲ ಅಂತ
ಪೇಂಟನ್ ಬಗ್ಗೆ ಅಂತ ಬಂದ್ರೆ ಏಷ್ಯನ್ ಪೇಂಟ್ಸ್ ಅಲ್ಲಿ ಫುಲ್ ಸ್ಟೈಲ್ ಅಲ್ಲಿ ಬರುತ್ತೆ
ಓ ಹೌದು ನಾನು ಇಬ್ಬರು ಮೂವರ್ ಬಾಯ್ಲಿ ಕೇಳಿದೆ ಏಷ್ಯನ್ ಪೇಂಟ್ ಒಳ್ಳೆ ಪೇಂಟ್ ಇದಿಯಪ್ಪ ಅದು ಒಳ್ಳೆ ಬಾಡಿ ಕ್ವಾಂಟಿಟಿ ಬರುತ್ತದೆ ಅದೆಲ್ಲ ಅಂತ ಕೇಳಿದೆ ಚೆನ್ನಾಗಿದೆ ನೀವು ಅದೇ ಮನೆ ಯೂಸ್ ಮಾಡ್ತೀರಾ ನೀವು
ನಾವ್ ನಮ್ಮ ಮನೆಗ ಅದನ್ನ ಯೂಸ್ ಮಾಡ್ತವಿ ನಾವ್ ಅದು ನಮ್ ಬ್ರ್ಯಾಂಡ್ ಅಂತಾನೇ ತಿಳ್ಕೋದು ಯಾವ್ಲಿಂದ ನಮ್ ಬಂದಿದೆ ಅದು ಅದು ಏಷ್ಯನ್ ಪೇಂಟ್ ಬಂದು ಬಹಳ ವರ್ಷಗಳಾಯ್ತು ಅದು
ಹೌದೌದು ಅದೇ ಹೇಳ್ತೀನಿ ಮನೆ ದೂರ್ಲಷಂದು ಬಿಸಲಿಗೆ ಬಾರಿ ಒಂತರ ಬಾರಿ ಕಾಣತ ನಿಮ್ಮ್ ಮಳೆ ಅದಕಲೆ ಯಾವ್ದ್ ಪೇಂಟ್ ಹಚ್ಚಿದಿದ್ದಾರೆ ಇವರು ಯಾವ್ದ ಏನ್ ಹೊಸ ಹೊಸ ಪೇಂಟ್ ಹಚ್ತಾರೆ ಅಂತ ಮಾಡಿದೆ ನಾನು ಒಂದ್ ಸಾರಿ ಹಚ್ಚಿರಷ್ಟ ಅಷ್ಟೇ ಅದು
ಒಂದ್ ವರ್ಷ ಹಚ್ಚಿದ್ರೆ ಐದ್ ವರ್ಷ ತನ ಏನು ಆಗಲ್ಲ ನೋಡಪ್ಪಾ ಐದ ವರ್ಷ ಗ್ಯಾರಂಟಿ
ಓಹೋ ಹಂಗಂದ್ರ ನಾವು ಅದೇ ಯೂಸ್ ಮಾಡತಿಪಾ ಏಷ್ಯನ್ ಪೇಂಟ್ ಮತ್ತ ಏನ್ ಮಾಡತಿ
ಅದು ಏಷ್ಯನ್ ಪೇಂಟ್ಸ್ ಅಲ್ಲಿ ಈಗ ಬಹಳ ಕಂಪನಿಗಳಾಗಿದ್ದಾವೆ
ಹೌದೌದೌದು
ಅದ್ರನ್ನ ಒರ್ಜಿನಲ್ ಕಂಪನಿ ಅನ್ನು ನೀ ಕಂಪನಿ ಆದ ಪೇಂಟ್ ಅನ್ನು ಖರೀದಿ ಮಾಡ್ಬೇಕು ನೀವು ಅದು ಒರಿಜಿನಲ್ ಕಂಪನಿಯ ಖರೀದಿ ಪೆಂಟು ಬಹಳ ಮ ತುಟ್ಟಿ ಇರುತ್ತೆ
ಹಾ ಬಾಳ ತೊಟ್ಟಿ ಸಿಗುತ್ತೆ ಒರಿಜಿನಲ್ ಪ್ರೇಮೇ ಬರತ್ತಲ್ಲ ಬಾಳ ತುಟ್ಟಿ ಇರುತ್ತೆ ಅದು
ಪ್ರೀಮಿಯಂ ಬರುತ್ತಲ್ಲ ಆ ಪೆಂಟ್ ಮಾತ್ರ ನಿಮ್ ಮನೆಗ ಹೊಡದ್ರೆ ನಿಮ್ ಮನೆಗೆ ಈ ತರ ಕೆಂಪು ಆತರ ಹೊಡೀಬಾರ್ದು ನೀವು ಈ ಹೊರಗ್ಲ ಅವ್ರು ನೋಡಿದ್ರೆ ಏನಪ್ಪಾ ಮನೆ ಹೆಂಗ್ ಕಟ್ಟಿದಾನ ಅನ್ನೋ ಪೆಂಟನ್ನು ನೀವು ಆರೀಕ್ಷೆ ಮಾಡ್ಬೇಕಕ್ ನೀವು
ಹೌದ ಹೌದ್ರ ರೈಟ್ ರೈಟ್ ನಿಮ್ ಮಾತು ಕರೆಕ್ಟ್ ಇದೆ ಹೌದು ಅದೇ ರೀತಿ ಮಾಡಬೇಕು ಪೇಂಟ್ ಯಾಕಂದ್ರೆ ಹೊಡದ್ರ ನಾಕ್ ಬಂದ್ ಕೇಳ್ಬೇಕು ಯಾವ ಪೇಂಟ್ ಹೊಡದ್ರ ಅಂತ ಆ ರೀತಿ ಪೇಂಟ್ ಹೊಡಿಬೇಕು ಮನೆಗೆ ಕೆ
ನೀವು ಯಾರಿಗಾದ್ರರು ಹೊಡದಿರ್ತಾರ ನೋಡು ಅವ್ರ ನಮ್ಮ ಮನೆಗ್ ಹೊಡದಿದಾರೆ ನೋಡು ಹೊರಗಿನ ಪೈಂಟ್ ಹೆಂಗಿದೆ ನೋಡಿದಿಯಾ ನೋಡಿದೀಯಲ್ಲ ನೀನೇ
ಹೌದೌದು ಅದೇ ಹೇಳ್ತೀನ ಅಲ್ಪ್ಪ ನಿಮ್ಮ ಮನೆ ದೂರ್ಲಸ ಬಾರಿ ಒಂದ್ರ ಬಾರಿ ಒಂತರ ಬಾರಿ ಮಿಚ್ಚು ರೀತಿ ಕಾಣುತದೆ ಮನೆ ಆ ರೀತಿ ಇರ್ತೇನೆ ಮನೆ ಪೇಂಟ್ ಅದು ಬಾರಿ ಸಟ್ ಆಗಿದ್ದೇನಿ ಮನೆಗೆ ಅದು
ಮತ್ತೆ ಕೆಳಗ್ ಬಂಡೆ ಹಾಕ್ಸ್ತಾರಲ್ಲ ಟೈಲೀಸ್ ಅಂತಾರಲ್ಲ
ಹಾ ಹೌದು ಟೈಲೀಸ್ ಹಾಕ್ಬೇಕಂತ ಮಾಡಿಪ್ಪ ಅದು ಟೈಲೀಸ್ ತರಲ್ಲಿ ಈಗ ತುಗಡಿ ತುಗಡಿ ಕಲ್ಲು ಬರ್ತಲ್ಲ ಅದ ಹಾಕ್ಬೇಕ ಅದ ಒಂದೇ ಫೂಲ್ ವೈಟ್ ಕಲರ್ ಬರ್ತಾರ ಅದ್ ತರ ಹಾಕ್ಬೇಕಾ
ಅದೇ ವೈಟ್ ತರ ಹಾಕಿದ್ರೆ ಎಲ್ಲಾರೂ ಹಾಕ್ತಾರೆ ಕಾಮನ್ ಆಗಿ ವೈಟ್ ತರ ಹಾಕಿದ್ರೆ ಚೆನ್ನಾಗಿ ಕಣ್ಣಲ್ಲ ಒಂತರ ಡಿಫರೆಂಟ್ ಡಿಸೈನ್ ತನಾ ಬರುತ್ತೆ ನೋಡು
ಹೌದು ಸ್ವಲ್ಪ ಬ್ಲಾಕ್ ಕಲರ್ದಾಗ ಬರುತಲ್ಲ ನೋಡು
ಹೌದು ಅದ್ರಲ್ಲಿ ಚಿತ್ರಗಳು ಇರ್ತಾವ ನೋಡ ಸ್ಟೈಲಿಶ್ ಅಲ್ಲಿ
ಆ ಸ್ಟೈಲಿಶ್ ಚಿತ್ರ ಹಿಂಗ ಅದು ಕಲ್ಲು ಒಡೇದ ರೀತಿರ್ತತ್ ನೋಡಿ ಒಡೇದ ರೀತಿ ಹಿಂಗ ಮಿಂಚ್ ಮಿಂಚ ತರ ಬರ್ತದ ನೋಡಿ ಯಾರ ಲಕ್ಕಿ ಲಕ್ಕಿರೆ ಲೈ ಲೈನಂಗ ಲೈನಂಗಾಗ
ಹಾ ಅದೇ ಹಾಕ್ರಿ
ಹಾ ಅದ ಯಾವ್ದ ಒಂದ್ ಕಲ್ ಎಷ್ಟು ಬೀಳ್ಬೋದು ಅಂಜ ಅಂಜಾದ ಅದು
ಅದು ಒಂದ್ ಮನೆಗೆ ಒಂದ್ ರೂಮ್ಗೆ ಏನಾಗುತ್ತ ಅಂತಂದ್ರೆ
ಹಾ
ಒಂದ್ ರೂಮ್ಗೆ ಮಿನಿಮಮ್ ಅಂತಂದ್ರೆ ಒಂದು ಐದು ಕೂಡ್ತವು ಬಂಡೆಗಳು ದೊಡ್ಡ ದೊಡ್ಡ ಇರ್ತಾವ ಸ್ಟೈಲಿಶ್ ಬಂಡೆ
ಹಾ ಐದು ಕೊಡ್ತೇವೆ ರೈಟ್ ರೈಟ್
ಅದು ನಿಮ್ ರೂಮ್ ಯಾವ ರೀತಿ ಇರುತ್ತೋ ಆ ರೀತಿ ಮೇಲೆ ಬಂಡೆ ಹಡುತ್ತೆ ನೋಡಪ್ಪಾ ಅದು ಒಂದು ಸ್ಟೈಲಿಗೆ ಎರಡ್ ಸಾವಿರ ನೀ ತಗೊಂಡಂಗಿದೆ ಯಾವ ತರ ಡಿಸೈನ್ ತಗೊತೀರಾ ನೀವು
ಹಾ ಹ್ಮ ಅದು ಒಂದು ಒಂದು ಬಂಡೆಗೆ ಎರಡ್ ಸಾವಿರ ಅಂದ್ರೆ ಅದ್ ಬಂಡೇಲಿ ಎಷ್ಟು ಐದು ಐದು ಕಲಾ ಆತಾವವೊ ಅದ್ರಲ್ಲಿ ಏನ್ ಒಂದೇ ಇರ್ತಾವ ಅದು
ಅ ಸಣ್ಣ ಹಾಕ್ತಿರಿ ನೋಡ್ ನಾವು ಚೌಕ್ ಗಪ್ಲೆ ಸಣ್ಣ ತರ ಬರುತ್ತೆ ನೋಡ್ ಸ್ಟೈಲಿಶ್ ಹ
ಹಾ ಹೌದೌದು
ಅಂತವು ಎಂಟ ಆಗ್ತಾವ ನೋಡ ಅದ್ರಲ್ಲಿ
ಹಂಗಂದ್ರೆ ದೊಡ್ಡ ದೊಡ್ಡ ಅಂದ್ರರು ಅಖಂಡ ಫುಲ್ ದೊಡ್ಡ ಅಂದ್ರ ಐದ್
ಹಾ
ಹಾ ಹಾ ಎಲ್ಲ ಎಲ್ಲ
ಸಾಮಾನ್ಯವಾಗಿ ಈಗ ನೀವು ದೊಡ್ಡವೆ ತಂದ್ರಿ ಅಪ್ಪ ಅಂತಂದ್ರೆ ನಿಮ್ಗೆ ಒಳ್ಳೇದ್ ನೋಡಪ್ಪ ಈಗ ಸಣ್ಣದ ಹಾಕೊಂತ ಕೂಡಕೆ ಬಾಳ ಅವ್ರು ಟೈಲಿ ಸಾಕರಿಗೂ ಬಹಳ ಅಮೌಂಟ್ ಕೊಡಬೇಕಾಗುತ್ತೆ ನೀವು
ಹೌದೌದು ಅವ್ರರುೂ ಸ್ವಲ್ ಬಾಳ ನಮಗಗೆ ಟೈ್ ಇಡತಿ ಇಲ್ಲ ದೊಡ್ಡದ ತಂದ ಬಿಡ್ತಿ ದೊಡ್ಡೇ ಆಗ್ಬ ಬಿಡ್ತಿ ರಮ್ ರಮ ಹಾಲಲ್ಲಿ ಅಂದ್ರ ಫುಲ್ ದೊಡ್ಡ ಹಾಕ್ ಬಿಡ್ತಿವಿ ಅಕೊಂಡ್ ಒಂದ ಎರಡು ಮೂೂ ಇಡಬೇಕ ಹಾಲಿನಲ್ಲಿ ಹೊರಗೆ ಹಾಲಿನಲ್ಲಿ ಅಂತ ಹಾಕ್ಸ್ಬೇಕು ಕಾಲಿನಲ್ಲಿ
ಹ ಅಲ್ಲಲ್ಲಿ ಫುಲ್ಲ ಮೇಲೆ ಮತ್ತ ಡಿಸೈನ್ ಮಾಡ್ತಾರ ನೋಡು ಫ್ಯಾನಿನಲ್ಲಿ ತರ ಸಕ್ತಾ ಪ್ಯಾನ ನ ಸಕ್ತಾ ಅದು ಡಿಸೈನ್ ಮಾಡ್ತಾರ ನೋಡಿ ಯಾವ ರೀತಿ
ಹೌದೌದ ಹೌದು
ಎಲ್ಲ ನಿಮ್ ಮನೆ ಕಟ್ಟಕ್ ಇಂಜಿನಿಯರ್ ಇರ್ಬೇಕಲ್ಲ ಯಾರಾದ್ರೂ ಒಬ್ರು ಹೇಳಿರ್ಬೇಕಲ್ಲ ನಿಮ್ ಸಜಸ್ಟ್ ಮಾಡಿರ್ಬೇಕು ಕಲ
ಹಾ ಇಂಜಿನಿಯರ್ ಇದ್ದಾರೆ ಹೇಳಿದಿದ್ದಾರೆ ಅಂದ್ರೆ ಈ ರೀತಿ ಟೈಲ್ಸ್ ಪೇಂಟ್ ಹೇಳಿಲ್ಲ ಬಟ್ೆ ಅದೇ ಆಕ್ಸರ ಪಾಟ್ ೈಲ್ ಹಾಕ್ ಸೈಲ್ಸ್ಾಿ ಪೇಂಟ್ ಹಾಕ್ತರಿ ಅಂತ ಹೇಳಿದಾರೆ ಬಟ್ ನಿಮ್ರ ಈ ತರ ಇ ಹಾಕ್ಿರಿ ಇದು ಹಾಕ್ಿ ಅಂತ ಹೇಳಿ ಇಲ್ಲ ಅವರು
ಹ ಹೌದಾ ನೀನು ಇನ್ನು ಬೇರವ್ರನ ಈ ತರ ಟೈಲಸ್ವ್ರನ ಅವ್ರನ ಕೇಳ ಹೇಳಿ ನೀ ಇನ್ನೊ ಚೆನ್ನಾಗ್ ಮಾಡ್ಬಿಡು ಮನೆ ಮಾಡೋಪೇಲೆ
ಹೌದೌದಪ್ಪಾ ಈಗ ನೀ ಹೇಳ್ದಕ್ಕೂನು ನಾ ನೀ ಹೇಳ್ದನು ಸ್ವಲ್ಪ ನನಗೆ ಮಾಹತಿ ಗೊತ್ತೈತಿ ಯಾವ ರೀತಿ ಟೈಲ್ಸ್ ಯ ಆದ್ಯತೆ ಪೇಂಟ್ ಅಂತ ಅದೇ ಅದೇ ತರತೀನ ಹೋಗಿ ಏಷ್ಯನ್ ಪೇಂಟ್ ಒಂದು ಇದು ಟೈಲಿಸ್ ಅಂದ ನೀವು ಡಿಸೈನ್ ಡಿಸೈನ್ದಲ್ಲಿ ಅದೊಂದು ನಾಳಿಿಗೆ ಎಲ್ಕ ಅ್ರೆ ನಾಡ್ದೋಗಿ ಮುಗಿಸಿಿ ಬರ್ತ ಬಂದ್ಬಿಡ್ತೀನಿ
ಈ ಸಾಮಾನ್ಯವಾಗಿ ಏಸಿಯನ್ ಪ್ಯಾಂಟ್ ಚಲೋ ನೋಡಪ್ಪಾ ಎಲ್ರಿಗೂ
ಇಲ್ಲಲ್ಲ ಕರೆಕ್ಟ್ ಇದೆ ಬಿಡಿ ಏಷ್ಯನ್ ಪ್ಯಾಂಟ್ ತರ ನಾನು ಬಾಳ ನಾನು ಅದು ಬಾಳ್ ಹೆಸರಾಗಿದೆ ನಾನು ಬಾಳ ಸಲಲಿ ಕೇಳಿನ ಅ್ ಹೆಸರು ಅದ ತಂದು್ ಬಿಡ್ತೀನಿ
ಆ ಪ್ಯಾಂಟ್ ತಂದಿಯಪ್ಪ ಅಂತಂದ್ರೆ ನಿನಗೂ ಒಳ್ಳೇದಂತ
ಹಾ ಸರಿ ಸರಿ ಆಯ್ತಾ ಸರಿತ ಓಕೆಪ್ಪಾ
ಊಟ ಗೀಟ ಮಾಡಿದಿಲ್ಲಪ್ಪ ನೀನು
ಸ್ವಲ್ಪ ಆಮೇಲೆ ಅಷ್ಟತೇ ನಿಗ ಫೋನ್ ಊಟ ಮಾಡಿ ಆಯ್ತಾ
ಏನೋ
ಆಮೇಲೆ ಆ ವಾಸ್ತಿನಿಗೆ ಫೋನ್ ಊಟ ಮಾಡಿ ಈಗ
ಓಕೆ ಓಕೆ ಇಡ್ಲಾ
ಹಾ ಎಡುೋ ಎಡು
ಹ